ಪಡಿಬಲ್ ಇದೆಯ ನನ್ ವಯ್ಸು
ಆಡಿಬಲ್ಲಿದೆೆ ಮಾತಾಡಿ
ಓಕೆ ಓಕೆ ಎಸ್ ಮ್ಯಾಮ್ ಹೇಗ್ ನಡೀತಿದೆ ವರ್ಕ್ ಎಲ್ಲ
ಹಾ ವರ್ಕ್ ಎಲ್ಲ ಚೆನ್ನಾಗ್ ನಡೀತಿದೆ ಮ್ಯಾಮ್ ನನ್ಗ್ ಯಾಕೋ ಡೌಟ್ ಬರ್ತಿದೆ ಯಾರಿಗ್ ಹಚ್ಚಿದ್ದನ ಅಂತ
ನನ್ಗೆ ಹಚ್ಚಿದ್ರಮ್ಮಾಮ್ ಬರಿೀ ಮಾಡ್ಬೇಡಿ
ಹ್ಮ್ ನಮ ಹೇಳಿ
ಡೌಟ್ ನ್ ಪಡ್ಬೇಡಿ ನೀವು ಗೊತ್ತಿರೋ್ರಗೆ ಮಾಡಿದೀರಾ ಆ ಪರಿಚಿತರನ್ನಲ್ಲ ನಾವು ಪರಿಚಿತರೆ
ಹಾ ಮ್ಯಾಮ್
ಅದೇ ಮ್ಯಾಮ್ ಮತ್ತೆ ಟೀಮ್ ಅವರೆಲ್ಲ ಹೇ ಮಾಡ್ತಿದ್ದಾರೆ ವರ್ಕ್ು ಆಕ್ಟಿವ್ ಇದಾರ ಏನು ಇನ್ ಆಕ್ಟಿವ್ ಇದ್ದಾರ ಎಲ್ಲ ಹೇ
ಹಾ ಮ್ಯ್ ಮಾರ್ಚ್ ಅವರು ಕೂಡ ಅದೇ ಪಿ ಪಿ ಟಿ ಮಾಡಿ ಅಂತ ಒಬ್ರಗ್ ಹೇಳಿದ್ವಿ ಆ ಮತ್ತೆ ಕೊಡ್ಬೇಕು ಇನ್ನು ನಾ ಆಡ್ದ ಎಕ್ಸಾಮ್ ಇೋದು ನಾಳೆ ಎಲ್ಲಾ ಪ್ರಿಪೇರ್ ಆಗಿರ್ಬೇಕು ಮಾಡತ ನಾಳೆ ಎಲ್ಲ ಕಂಪ್ಲೀಟ್ ಮಾಡ್ತೀವಿ
ಮಾಡಿದಷ್ಟು ಅದು ನೋಡಿ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಓಕೆನಾ
ಹ್ಮ್ ಮ್ಯಾಮ್ ಹೌದು ಮ್ಯಾಮ್ ಏನ್ ಏನ್ ಮಾಡ ರೀ ಏನ್ ತಿಂದ್ರಿ ಇವತ್ತು ಮಧ್ಯಾಹ್ನ
ಆಕ್ಚುಲಿ ತಿನ್ಬೇಕಕ್ ಅನ್ಕೊಂಡೆ ಮ್ಯಾಮ್ ಯಾಕೋ ಬೇಕ ಅಡ್ಡ ಬಂದ್ಬಿಡ್ತು ಸೋಟಾಯಂ ಸರಿಲ್ ಅನ್ಬಿಟ್ಟ ನಾವು ತಿನ್ನಕ್ ಹೋಗ್ಲಿಲ್ಲ ಸುಮ್ಮ್ನೆ ಯಾಕೆ ಬೇಕು ಮತ್ತೆ ಪ್ರಾಬ್ಲಮ್ ಆಗ ಬರ್ಬಂದ
ಮತ್ತೆ ಮಾರ್ನಿಂಗ್ ತಿಂಡಿ ಎಂತ ತಿಂದ್ರಿ
ಮಾರ್ನಿಂಗ್ ಸುಸ್ಲಾ ಮಾಡಿದ್ರಿ ಸುಸ್ಲಾ ನಾನೇ ಮಾಡಿದೆ ಆಕ್ಚುಲಿ ಅಮ್ಮ ಅವ್ರು ಕಟ್ ಮಾಡಿದ್ರು ಆ ನಾವೇ ಮಾಡದ್ವಿ ಇವತ್ತ ಒಂದ್ ಎರಡ್ ಮೂರ್ ಕೆಲ್ಸ ನಾನು ಮಾಡೆ ಸ್ವಲ್ಪ ಹೆಲ್ಪ್
ಹ್ಮ ಹ್ಮ್ ಆಚೆ ಹೋಗಿದ್ರಲ್ಲ ಬಟ್ಟೆ ತಂದ್ರ
ಹ್ಞ ತಂದ್ವಿ ಚೆನ್ನಾಗಿದ್ವು ಕಲೆಕ್ಷನ್ಸು
ಇಲ್ಲಿ ತಂದರೆ
ಅದೇ ವೀಟು ಮಲ ಲಾಸ್ಟ್ ಟೈಮ್ ನಾನು ನೀವು ಮತ್ತೆ ಇನ್ನೊಬ್ರು ನಮ್ ದೋಸ್ತರು ಒಬ್ರು ಹೋಗಿದ್ವಿ ಅಲ್ವಾ
ಹೌದು ಹೌದು
ಹಾ ಅಲ್ಲೇ ತಗೊಂಡಿದ್ದು
ಹ್ಮ್ ಅಲ್ಲಿ ಪಾನಿಪೂರಿ ಚೆನ್ನಾಗ್ ಸಿಗ್ತಾವಲ್ವ ತಳಗಡೆ
ಏ ಮಸ್ತು ಕೇಳದೆೇ ಬಿೇಡನಾಗಿತ್ತು ಎರಡು ಪ್ಲೇಟ್ ನಾವವುೊಬ್ಬರೇ ತಿಂದ್ವಿ ಇನ್ನು ಮಿಕ್ದವರೆಲ್ಲ ಒಂದೊಂದೇ ಪ್ಲೇಟ್ ತಿಂದ್ರು
ಪಾನಿಪುರಿ ಚೆನ್ನಾಗ್ ಸಿಗುತ್ತೆ ಅಲ್ಲಿ ಕಲೆಕ್ಷನ್ಸು ತುಂಬಾ ಚೆನ್ನಾಗಿದ್ದಾವೆ ನಾನು ಈಗ ಬಟ್ಟೆ ಎಲ್ಲ ಅಲ್ಲೇ ತಗೋತಿದ್ದೀನಿ
ಮತ್ತ ಬಂದಾಗ ಇನ್ನೊಂದ್ ಮಾತೆ ಬೇಡ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದ್ವು
ಹ್ಮ್ ಬೈ ಒನ್ ಬೈ ಟೂ ಗೆಟ್ ಒನ್ ಆಫರ್ ಏನಾದ್ರು ಇದೆಯಾ
ಬೈ ಟು ಗೆಟ್ ಒನ್ ಆಫರ್ ಎಲ್ಲ ಸದ್ಯಕ್ಕೆ ಸ್ವಲ್ಪ ಕ್ಲೋಸ್ ಆಗಿದ್ದಾವೆ ಸ್ವಲ್ಪ ವೇ್ಟಟ್ ಮಾಡಿದ್ರೆ ಮೋಸ್ಟ್ಲಿ ಸ್ಟಾರ್ಟ್ ಮಾಡ್ಬೋದು ಅನ್ಸುತ್ತೆ
ಹ್ಮ್ ಹ್ಮ್ ಹಾಗೆ
ಹ್ಮ್
ಅದು ಮ್ಯಾಮ್ ಯಾವದೋ ಒಂದ್ ಬ್ರಷ್ ಬಂದಯ್ತಲ್ಲಾ ಆಟೋಮೆಟಿಕ್ ಬ್ರಷ್ ಮಾಡ್ಬೋದು ಅದು ಸರ್ಕ್ಯುಲರ್ ಮೋಷನ್ ಇಂದ ಮಾಡುತ್ತೆ ಅಂತ ಹೇಳ್ಬಿಟ್ಟು ಆ ಬ್ರಶ್ ತರಿಸಸ್ದ ನಿನ್ನೆ ಯಾವ್ದ ಒಂದ್ ಬ್ರಷ್ ಐತೆ ಅಂದ್ರೆ ಆ ಬ್ರೆಶ್ು ಆಟೋಮೆಟಿಕ್ ಬಟ್ಟ ನ್ ಆನ್ ಮಾಡಿದ್ರೆ ಅದು ರೋ ಸರ್ ಸರ್ಕ್ಯುಲರ್ ಮೋಷನ್ ಅಲ್ಲಿ ಮೂವ್ ಆಗುತ್ತೆ ಸೊ ನಾವ ಬ್ರಷ್ ಮಾಡ್ಬಹದು ಈಸಿಲಿ ಆಮೇಲೆ ನಾವ್ ಏನಾದೂ ಹಾರ್ಷ್ ಆಗಿ ಬ್ರಶ್ ಮಾಡ್ತೆ ರೆಡ್ ರೆಡ್ ಲೈಟ್ ಬರುತ್ತೆ ಆಮೇಲೆ ನಾವು ಜಾಸ್ತಿ ಜಾಸ್ತಿ ಪೂರಾ ಏನು ಚೆನ್ನಾಗ್ ಮಾಡ್ತಿಲ್ಲ ಅಂತ ಅಂದ್ರೆ ಎಲ್ಲೋ ಬರುತ್ತೆ ಇಫ ನಾರ್ಮಲ್ ಅಂತ ಅಂದ್ರೆ ಗ್ರೀನ್ ಬರುತ್ತೆ ನಾನು ಅದು ತರಿಸ್ದನೆ ನಿನ್ನೆ ತುಂಬಾ ಚೆನ್ನಾಗಿದೆ ಹಾ ತುಂಬಾ ಚೆನ್ನಾಗಿದೆ
ಎಷ್ಟ- ಎಷ್ಟ ಆಯ್ತು ಮ್ಯಾಮ್ ದುಡ್ಡ ಎಷ್ಟ ಆಯ್ತು
ಸೆವೆನ್ ಫಿಫ್ಟಿ ಮಾಮ್
ಸೆವೆನ್ ಫಿಫ್ಟಿನ
ಹ್ಮ್ ಸೆವೆನ್ ಫ್ರೆಂಡ್ ಎಲ್ಲ ದುಡ್ಡು ಕೊಟ್ಬಿಟ್ಟು ಎಲ್ಲ ಒಂದ ಏಟ್ ಏಟ್ ಫಿಫ್ಟಿ ಹತ್ರ ಬಂತು
ಹ್ಮ್ ಹ್ಮ್ ಹ್ಮ್ ಹ್ಮ್
ಮಾಡ್ದೆ ತುಂಬಾ ಚೆನ್ನಾಗಿದೆ
ಯಾವಾಗ ತರ್ಸಿದ್ರಿ ನಮ್ಗೆ ಕೇಳ ಇಲ್ವಲ್ಲ
ಅವಾಗ್ಲೇ ಮಾಡ್ದ ನಾನು ಆರ್ಡರು
ಹ್ಮ್ ನಮ್ಗೆ ಹೇಳೋದಕ್ ಮರ್ತ್ನೋ ಪಾಪ
ಹ್ಮ್ ನನ್ ಸುಮ್ನೆ ನೋಡ್ದೆ ನಮ್ಮ ಅಮ್ಮಂಗ ಹೇಳ್ದ ಸುಮ್ನೆ ಹೇಳೋಣ ಅಂತ ಹೇಳ್ದೆ ನಮ್ಮಮ್ಮ ಮಾಡವ ನೋಡೋಣ ಅಂತ ಹೇಳಿದ್ರು ಅವ್ರಿಗೂ ಕೂಡ ಸ್ವಲ್ಪ ಹಲ್ಲ ಎಲ್ಲೂ ನೋವಿದೆ ಅಲ್ವಾ ಹಾಗಾಗಿ ಮಾಡು ನೋಡೋಣ ಅಂದ್ರು ಎರಡ್ ಮಾಡ್ದ ಮ್ಯಾಮ್ ಟೂತೌಸಂಡ್ ತನ್ವಾಗ ಬಂತು ಎಲ್ವಾನ್ವೆ ಹ್ಮ ಹ ಚೆನ್ನಾಗಿದೆ
ಚೆನ್ನಾಗಿದೆ ಅಂತ ಅಂದ್ರೆ ಇನ್ ಮುಂದೆಯಿಂದ ಹಲ್ಲೆಲ್ಲಾ ಮೆಂಟ್ ಟೆನ್ ಆಗುತ್ತೆ ಏನ್ ಪ್ರಾಬ್ಲಮ ಇಲ್ಲ ಅಂದ್ರೆ
ಅದು ಏನಾಗ್ಬಿಟ್ಟಿದೆ ಅದು ಮತ್ತೆ ನಮ ತಮ್ಮ ಈಗ ಒಂದ್ ವರ್ಷ ಅಲ್ವಾ ಈಗಿಂದ ಬ್ರಷ್ ಮಾಡಸ್ಬೇಕಕ್ ತಾನೆ ಅಲ್ ಬರುತ್ತ ಅಂತ ಬಿಟ್ಟ ಅವ್ರಿಗೆ ಅವ್ರಿಗು ಚಿಕ್ಕ ಚಿಕ್ಕ ತರಿಸ್ದೇ ಅಂದ್ರೆ ಅವರು ಮಾಡ್ಲಿ ಅದ್ರ ನೋಡ್ ನೋಡ್ಬಿಟ್ಟ ಆದ್ರು ಮಾಡ್ಲಿ ಅಂತ ಹೇಳ್ಬಿಟ್ಟು ತರಿಸಿದೆ ಹ್ಮ್ ಮತ್ತ ಹ್ಮ್ ಹ್ಮ ಅಂಗನೆ
ಗುಡ್ ಗುಡ್ ಗುಡ್ ಗುಡ್ ಗುಡ್ ನೈಸ್ ಮಾಮ್ ಅಂತ ಅಂದ್ರೆ ಒಂದ್ ದಿನಕ್ಕೆ ನೀವ್ ಎರಡ್ ಸಲ ಬ್ರಷ್ ಮಾಡ್ತೀರಾ
ಹಾ ಮ್ಯಾಮ್ ಮಾರ್ನಿಂಗು ಮತ್ತೆ ನೈಟ್ ಮಲ್ಗುವಾಗ ಇಲ್ಲಾಂದ್ರೆ ಸುಮ್ಮನೆ ಅಮ್ಮ ಕೂಕ್ತಾರ ನನ್ ಮೇಲೆ ಮಾಡ್ಲಿಲ್ಲ ಅಂದ್ರೆ
ಕತ ತುಂಬಾ ಕೇರ್ ಮಾಡ್ತಾರೆ ಅನ್ಸುತ್ತೆ ಮ್ಯಾಮ್ ಅಮ್ಮ ಅವ್ರು ಡು
ಹ್ಮ್ ಆದ್ರೆ ಹೆಲ್ತ್ ಊಟದ ವಿಷ್ಯದಲ್ಲಿ ಕೇರ್ ಮಾಡ್ತಾರೆ ಓದೋದು ಅಂತ ಬಂದ್ರೆ ತುಂಬಾ ಸ್ಟ್ರಿಕ್ಟ ನಮ್ಮ್ ಮನೆಲ್ಲಿ
ಹೌದಾ ಇರ್ಬೇಕ ಕಾಮ ಸ್ಟ್ರಿಕ್ ಇರ್ಬೇಕು ಓದೋ ವಿಷಯ ಅಂತ ಬಂದಾಗ ಸ್ಟ್ರಿ ಟ್ಟ ಇರ್ಬೇಕಾಗುತ್ತೆ
ಹಾ ಮ್ಯಾಮ್ ಹೌದು
ಮತ್ತೆ ತಮಾಷೆ ಮಾಡಿದ್ರು ಅಂತ ಅಂದ್ರ ಅಂದ್ರೆ ಮೆತ್ತೆ ನೀವು ಕೂಡ ಲೈಟ್ ಆ ತೊಂಡ್ ಬಿಡ್ತೀರ ಅದು ಪ್ರಬ್ಲಮ್ ಹಾಗ್ಬಾರ್ದಲ್ ನಿಮಗೆ
ಹ್ಮ್ ಈ ಎರಡು ವರ್ಷ
ಹ್ಮ್ ಹ್ಮ್ ಹ್ಮ್
ಅವಂಗ ತರ್ರಿಸಿದ್ವಿ ಬ್ರಷ್ಟು
ಓಕೆ ಮತ್ತೆ ಅಪ್ಪ
ಹ್ಮ ಅಪ್ಪಗೆ ಎಲ್ಲ ಅ ಎಲ್ಲಾ ಸರಿಯಾಗ ಆಗಿದೆ ಈಗ ಹೋಗ್ತಿದ್ದಾರೆ ಡೂಟಿಗೆ ಡ್ಯೂಟಿಗೆ
ಹ್ಮ್ ಹ್ಮ್
ಹೋಗ್ತಾರೆ ಈಗ ನಾಳೆ ಹ್ಮ್ ಏನು ಪ್ರಾಬ್ಲಮ್ ಇಲ್ಲ ಹ ಮೊನ್ನೆ ಒಂದ್ ಮನೆ ತಗೊಂಡ ಮ್ಯಾಮ್ ನಾವು
ಮನೆ ತಗೊಂಡ್ರ
ಹಾ ಕಟ್ಸಿರೋ ಮನೆೇನೆ ತಗೊಂಡ್ಿ ಸೆವೆಂಟಿ ಫೈವ್ ಲ್ಯಾಕ್
ಹ್ಮ್ ಹ್ಮ್ ಹ್ಮ್
ಕಟ್ಟಿರೋ ಮನನೆ ತಗೊಂಡ್ವಿ ಚೆನ್ನಾಗಿದೆ ಅಂದ್ರೆ ಈಗ ನಾವು ಚಿಕ್ಕೋರು ನಾ ಚಿಕ್ಕೋರು ಅಂತ ಅಂದ್ರೆ ಎಜುಕೇಶನ್ ಅಲ್ಲೂ ಹೋಗುತ್ತಲ್ವಾ ಅ್ರೆ ಮನದು ಕಟ್ಟಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಕಟ್ಟಿರೋ ಮನನೆೇ ತಗೊಂಡ್ಬಿಟ್ಟು ಹ್ಮ್ ನಾಡ ಫಂಕ್ಷನ್ ಇದೆ ಮ್ಯಾಮ್ ಬನ್ನಿ ಕರಿತೀನಿ
ಓಕೆ ಓಕೆ ನೋ ಪ್ರಾಬ್ಲಮ್ ಅ್ ಬರ್ತೇನಿ ನೀವ ಕರದ್ಮೇಲ್ ಬರ್ಲಾರ್ದ ಹೆಂಗಿರ್ತೀವಿ ಹೇಳಿ ಆಕ್ಚುಲಿ ನಾವು ಕೂಡ ಒಂದು ಫ್ಲಾಟ್ ತಗೊಂಡಿದ್ದೀವಿ ಅಂದ್ರೆ ಫ್ಲಾಟ್ ಅಂದ್ರೆ ಫ್ಲಾಟ್ ಅಲ್ಲ ಜಾಗ ತಗೊಂಡಿದೀ ಮನೆ ಕಟ್ಟಿಸ್ಬೇಕು ಪರ್ಮಿಷನ್ ತಗೋಬೇಕು ಗೌರ್ಮೆಂಟ್ ಕಡೆಯಿಂದ ಬಿದ್ದಾಪುರ್ ಕಾಲನಿ ಗೊತ್ತ ತಾ
ಹಾ ಗೊತ್ತು ಮ್ಯಾಮ್ ಗೊತ್ತು
ಅಲ್ಲೇ ತಗೊಂಡಿದ್ದೀವಿ ಅದೇ ಕಟ್ಟಕೋ ಪಟ್ ಕಟ್ಸ ಅಕೂ ಮುಂಚೆ ಗೌರ್ಮೆಂಟ್ ಅವ್ರ ಪರ್ಮಿಷನ್ ಬೇಕಾಗತ್ತಲ್ವಾ ಆ ಅದೇ ಅಪ್ಪ ಅವ್ರು ಬೆಂಗಳೂರಲ್ಲಿ ಇದ್ದಾರೆ ಸೊ ಅಪ್ಪ ಬಂದು ಬಂದ್ರು ಅಂತಂದ್ರೆ ಪರ್ಮಿಷನ್ ಕೇಳೋದೆ ಸ್ಟಾರ್ಟ್ ಮಾಡ್ಬೇಕು ನಾವು ಕೂಡ
ಮೋನ್ನೆ ಅಪ್ಪ ನ್ನ ಅಮ್ಮಂದ ಆನಿವರ್ಸರಿ ಇತ್ತಲ್ವಾ ಅಮ್ಮನ್ ಆಸೆ ಇತ್ತು ಅದೇ ಕಟ್ಟಸಿರೋ ಮನೆೇನೆ ತಗೋಬೇಕು ಅಂತ ಬಿಿಟ್ಟು ಅದ್ಕ ಅಪ್ಪ ಅವತ್ತಿನ ದಿನಾನ ಹೇಳುದು ್ರು ನಾನ್ ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಅಪ್ಪ ಹೇಳಿರ್ಲಿಲ್ಲ ಮೊದ್ಲು ಆಮೇಲೆ ಹೇಳದು ಅಮ್ಮಂಗೂ ಕೂಡ ಹ ತಗೊಂಡಿದ್ದೇನಿ ಅಂತ ಹೇಳ್ಬಿಟ್ಟೆ ನಮ್ಮಅಮ್ಮ ಖುಷು
ಉಲು
ಹ್ಮ್ ಫುಲ್ ಖುಷ
ನಯು ನ ನೈಸ್ ನೈಸ್ ಅಂದ್ರೆ ಎಮ್ಮವ್ರರಿಗೆ ಆಲ್ರೆಡಿ ತುಂಬಾ ಖುಷಿಲಿ ಇರ್ಬೇಕ ಅನ್ಸುತ್ತೆ
ಖುಷಿ ಅಮ್ಮವರ್ಗಂತೂ
ಹ್ಮ್ ಹ್ಮ್ ಹ್ಮ್ ಹಿಡಿಯಕ್ ಆಗ್ತಿಲ್ವಾ ನಮ್ಮ್ ಮನೇಲಿ ಪಾಪ
ಹ್ಮ್ ನಾವರು ಮತ್ತೆ ಅವ ಬಯಸಿದ್ದ ಆಗಿದೆ ಅಲ್ವಾ
ಹೌದು
ಹಾ
ಬೈಸಿದೆೆಲ್ಲ ಸಿಕ್ಕದ್ಮೇಲೆ ಜಾಸ್ತಿ ಟೆನ್ಷನ್ ಏನ ಇರಲ್ಲ ಆರಾಮಾಗಿರ್ಬೋದು
ಹ್ಮ್ ಹೌದುವ ಮತ್ತೆ
ಹೇಳಬೇಕು ಮ್ಯಾಮ್ ನೀವೇನು ಓದ್ತಿರೋದು ಹೌದು
ನಾನು ಈಗ ಸೆಕೆಂಡ್ ಸೆಮ್ಮು ಇಂಜಿನಿಯರಿಂಗು
ಹ್ಮ್ ಹ್ಮ್ ಯಾವ್ ಡಿಪಾರ್ಟ್ಮೆಂಟ್ ಮ್ಯಾಮ್
ಸಿ ಎಸ್ ಸಿ ಡಿಪಾರ್ಟ್ಮೆಂಟು ಇಲ್ಲೇ ಪಿ ಡಿ ಎ ಕಾಲೇಜ ಅಲ್ಲಿ ಮಾಡಿದೀನಿ ಗುಲ್ಬರ್ಗ್ಲ್ಲಿ
ಓಕೆ ಪಿ ಡಿ ಎ ಕಾಲೇಜೇನಾ ನಂದು ಪಿ ಡಿ ಎ ಕಾಲೇಜ ಅಲ್ವಾ ನಿಮ್ದು ಯಾವ ಸೆಕ್ಷನ್ ಮ್ಯಾಮ್
ನಮ್ದು ಸಿ ಸೆಕ್ಷನ್ ನಿಮ್ದು
ನಮ್ದು ಸಿ ಸಸೆಕ್ಷನ್ನೇ ಮ್ಯಾಮ್
ಹೌದಾ ಹಾ ಅಂದ್ರೆ ನಾವು ಲಾಸ್ಟ್ ಲಾಸ್ಟ್ ಸೆಕೆಂಡ್ ಲಾಸ್ಟ್ ಥರ್ಡ್ ಅಲ್ಲಿ ಕುತ್ಕೋತೇವಿ ಜಾಸ್ತಿ
ಓಹ ನೀವು್ ಫುಲ್ ಹಿಂದೆ ಕೂತ್ಕೋತೀರಾ ನಾವು ಸ್ವಲ್ಪ ಮುಂದೆ ಕೂತ್ಕೋತೀವಿ ಮಾಮ್ ಅದಕ್ಕೆ ಕಾಣಸಿಲ್ಲ ಅನ್ಸುತ್ತೆ ನೀವು ಈಗ ನಾಳೆ ಕಾಲೇಜಿಗೆ ಬರ್ತೀನಿ ಮ್ಯಾಮ್ ಸ್ವಲ್ಪ ಕಾಲ್ ಮಾಡ್ತೀನಿ ನಾಳೆ ಪಿಕ್ ಮಾಡಿ ಆಯ್ತಾ
ಹಾಾಮ ಆಯ್ತ ಆಯ್ತು ತ್ತುಮ
ಹಾನ
ನಾಳೆ ಸ್ವಲ್ಪ ಬಿಸಿ ಇರ್ತೀನಿ ಅನ್ಸುತ್ತೆ ಸಮ್ ನನ್ ಫ್ರೆಂಡು ಬರ್ಡೇ ಇದೆ ನಾಳಗೆ ಅಹ್ ನಾಳೆ ಒನ್ ಟೆನ್ ಟು ಒನ್ ಓ ಕ್ಲಾಕ್ ಫ್ರೀ ಇರಲ್ಲ ನಾನು ಒನ್ ಓ ಕ್ಲಾಕ್ ಮೇಲೆ ಕಾಲ್ ಮಾಡಿ ಮ್ಯಾಮ್ ನನಗೆ ಸಿಗ್ತೀನಿ ನಿಮ್ಗೆ ಆಯ್ತಾ
ಬಟ್ ಒನ್ ಓ ಕ್ಲಾಕ್ ಮೇಲೆ ನೀವೇನೋ ಅವ್ರ ಮನೆಗೆ ಹೋಗ್ತೀರಾ ಅಂತ ಕೇಳ್ಪಟ್ಟೆ ಮ್ಯಾಮ್
ಹೋಗ್ತೀನಿ ಅದೇ ಹೋಗ್ಬಿಟ್ಟು ಟೆನ್ ಓ ಕ್ಲಾಕ್ಗೆ ಒಂದ ಮಾತಾಡ್ಬಿಟ್ಟು ಆಮೇಲೆ ಮನೆಗ್ ಹೋಗಿ ಬರೋದೆ ಒಂದ್ ಗಂಟೆಗೆ ಮನೆಗ್ ಬಂದ್ಬಿಡ್ತೀನಿ ವಾಪಸ್ಸು ಹ್ಮ್ ಹಾಗೆ
ರೈಟ್ ರೈಟ್ ಓಕೆ ಮತ್ತೆ ಎಸ್ ಡಬ್ಲಿ ಪ್ರಿಪರೇಷನ್ ಎಲ್ಲ ಹೇಗೆ ನಡೀತಿದೆ ಮ್ಯಾಮ್
ಹ್ಮ್ ಎಸ್ ಡಬ್ಲಿಲ್ ಇನ್ನು ಏನು ಓದಿಲ್ಲ ಮ್ಯಾಮ್ ಅದು ಈಗ ಟೆನ್ಷನ್ ಆಗ್ತದೆ ಈಗ ನೈನ್ಟೀನ್ ಏಟ್ಗೆಂತೂ ಆಗಲ್ಲ ನಾಳಗೆ ಎಲ್ಲಾ ಪ್ರಿಪರೇಷನ್ ಮಾಡ್ಬೇಕು ನಾಡಿದ್ದ ಎಕ್ಸಾಮ್ ಇದೆ ಹ್ಮ್ ನಾಡಿದ್ದ ಇಂದ ಹಿಡಿದ್ರು ಕೂಡ ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಟ ಟ್ವೆಂಟಿ ನೈನ್ ಡೇಟ್ಗೆ ನಮಗೆ ಮ್ಯಾಕ್ಸ್ ಪೇಪರ್ ಸೊ ಫೋರ್ ಡೇಸ್ ಅಂತೂ ಮಿನಿಮಂ ಮಾಥ್ಸ್ ಪರ್ಗ್ಬೇಕು ಇನ್ನು ಇರೋದು ಫೋರ್ ಡೇಸ್ ಫೋರ್ ಡೇಸ್ ಅಲ್ಲಿ ಏನ್ ಓದ್ಬೇಕು ಅಂತ ಗೊತ್ತಾಗ್ತಿಲ್ಲ
ಏನಾದ್ರು ಮಾಡ್ಬೇಕು ಮ್ಯಾಮ್ ಮಾಡ್ಲಾರ್ದಂತರು ಇದ್ರ ಪ್ರಾಬ್ಲಮ್ ಆಗುತ್ತೆ ನೋಡಿ
ಹ್ಮ್ ಮಾಾಮ್ ಅದೇ ಓದ್ಬೇಕು ಓದ್ತಿವಿ ಈಗ
ಹ್ಮ್ ಹ್ಮ್
ಇದು ಹಾಡ್ ಕೇಳಿದೀರಾ ನೀವು ಮತ್ತೆ ಮ್ಯಾಮ್ ಹೇಳಿ.
ಏನಿಲ್ಲ ಹೇಳ್ಬೇಕು ನೀವೇ .
ಊಟ ಮಾಡಿದ್ರ ಮ್ಯಾಮ್.
ಇಲ್ಲ ಮ್ಯಾಮ್.
ಹ್ಮ್ ಅಂದ್ರೆ ಲೇಟ್ ಲೇಟ್ ಆಗಿದೆ ಮಾಡಿ ಮಾಡಿ ಇಡ್ಲಾ ಮಾಡಿ ಮ್ಯಾಮ್ ಮಾಡಿ.
ಹಾ ಹಾ ಮ್ಯಾಮ್ ಓಕೆ ಮ್ಯಾಮ್.